ಹಲೋ ನಮಸ್ತೆ ಹಾ ಈಗ ಕೇಳಸ್ತಾದ.
ಏನ್ ಮಾಡತ್ತೀರಿ.
ಏನಿಲ್ಲಾ ಕೊಂತಿದ್ದೇನೆ ನೀವ.
ತ್ತ. ನಮ್ದು ಆಯ್ತಪ್ಪಾ. ಇದ್ದು ಮೋಹನ್ ಹಲೋ.
ಹಾ ಹೇಳೋ.
ಹ ನಮ್ದ ಏನಪ್ಪಾ ನಾ ಏನ ನಾ ಏನ್ ಹೇಳಾಗತ್ತಂದ್ರ. ನಿಂದ್ದ ಯಾವಾಗ ಕಾರ್ಯ ಬರ್ತದ. ಖಾಲಿಗತ್ತಿನ ನಿನ್ನದು ಇನ್ನ ಅಸೈನ್ ಆಗಕತ್ತಿಲ್ಲ. ಅದು ಬತ್ತಾದ್ರೆ ನಮ್ಗೆ ಈಸಿ ಆಗುತ್ತೆ ನಮ್ಗ. ನಮ್ಕ ಎಲ್ಪ್ ಆಗ್ತು ನನ್ಗೆ ಅಮೌಂಟ್ ಆಯತು ಸೊ ಅದಿಕ್ಕೆ. ಮತ್ತೆ.
ಇನ್ನುೂ ಬಂದಿಲ್ಲ ಬರ್ತೈತೆ ಅಂತ ಹೇಳಾರ.
ಹ ಹೌದಾ ಆಯ್ತು ತಕೊ ಮೋಹನ್ ಅವ್ರೆ. ಮತ್ತೇನ್ ಸಮಾಚಾರ.
ಮತ್ತೆ ಏನಿಲ್ಲ.
ಸುಮ್ಕುತಿನಿ.
ಈಗ ನನಗೆ ಬೋರ್ ಆತ ಈಗ ನಾ ಏನ್ ಮಾಡಬೇಕು ಹೇಳು.
ಬೋರ್. ಸ್ಟಡಿ ಬಗ್ಗೆ ಡಿಸ್ಕಷನ್.
ಎದ್ರ ಬಗ್ಗೆ ಎರ್ದದ ಸ್ಟಡಿ ಯಾವ್ದ. ಬಿಗ್ ಫಸ್ಟ್ಗೆ ನಿಂದ್ ಪಿ ಸಿ ಹಾಕ್ತ ಅನ್ನಿ ಹಲೋ
ಇನ್ನು ತ್ರೀ ಡೇಸ್ ಟೈಮ್ ಅಷ್ಟೇ ಹಲೋ. ಇನ್ನ ತ್ರೀ ಡೇಸ್ ಟೈಮ್ ಅದ ಅಷ್ಟೇ. ನೋಡ್ಬೇಕ ಏನ್ ಹಾಕ್ಬೇಕು ಗೊತ್ತಾಗದಗೈತಿ ಇನ್ನು.
ನಂಗೆ ಯಾಕೋ ಏನೋ ಭಯ ಬರ್ಲಿಕ್ಕತತ್ಲ ಹೌದಾ ಈಗ ನಮ್ದ ನೆಕ್ಸ್ಟ್. ನಿಂದು ಯಾವ್ದು ಗೇಮ ಏನು ಆದರ ಬಗ್ಗೆ ಏನಾದ್ರು ಹೇಳಬೇಕಾ. ಹೋ ನೀ ನನ್ ಬಗ್ಗೆ ಹೇಳಿ ಏನಾರೇ.
ಏಮ್ ಅಂದ್ರೆ ಏನುೂ ಇಲ್ಲ.
ಹ್ಮ್ ಹಾ
ನಿನ್ ಬಗ್ಗೆ ಏನ್ ಏನ್ ಹೇಳಿ ಹೇಳಕ್ ಆಗಲ್ಲ.
ಯ ಯಾಕೆ ಆಗಲ್ಲ.
ಅಂದ್ರೆ ಹೇಳಕ್ ಆಗ್ಲಾರ್ದಷ್ಟ್ ಗುಡ್ ಕ್ವಾಲಿಟೀಸ್ ಅಲ್ದಾವ ಅಂತ
ಅವ ಶಿವ ಶಿವ ಶಂಕರಾ ಒಂದ್ ಅದೊಳಗಿಂದ ಒಂದ್ ನಾಕ್ ಐದ್ ನನಗ ಗುಡ್ ಕ್ವಾಲಿಟೀಸ್ ಹೇಳು.
ಹ್ಮ್ ಅಂದ್ರೆ ಚೆನ್ನಾಗ ಅರ್ಥ ಮಾಡ್ಕೊೊಳ್ಳೋದು ಆಗ್ಲಿ.
ಹಾ ಎಷ್ಟ ಕಳೋದ್ರೊಳು ಒಂದೇ ಅನಸ್ ಒಂದೇ ಗುಡ್ಕ ಹಾ.
ಹಾ ಮತ್ತೆ ಎಲ್ರ ಜೊತೆ ಚೆನ್ನಾಗಿರ್ತಿ ನಕ್ಕೋತಾ ಆಡ್ಕೋತಾ. ಏನ ಇಷ್ಟ.
ಇಷ್ಟೇ ಮತ್ತ ಎಷ್ಟಕೊಂಡ ಅದಾವ ಅಂದಿ ಗುಡ್ ಕ್ವಾಲಿಟೀಸು.
ಅದ ನೋಡಕ ಚೆಂದ ಅದಿ ಸ್ಮಾರ್ಟ್ ಅದಿ.
ಮ್ಮಾ ಅಮ್ಮ ಅಮ್ಮ
ಸುಳ್ಳು ಹೇಳಲ್ಲಾ ನಂತರಾ.
ಓ ಹೊ ನೈಸ್. ಇಷ್ಟಾದ್ರೂ ಅರ್ಥ ಮಾಡ್ಕೊಂಡ್ರಿ ಅಲ್ರಿ ಮೋಹನ ಅವರೆ ನನ್ನ ಬಗ್ಗೆ. ಅಪ್ಪರಿ ಮನದಾಳದ ಮಾತ್. ತು ಅಲ್ಲಾ ಐತೆ ಅಲ್ಲಾ.
ಏನ ಮನದಾಳ ಮಾತು ಹಾ.
ಇವೆಲ್ಲಾ.
ಮನ್ಸಿಂದ ಬಂದದ್ದೆ.
ಅಪ್ಪರೆ ಇನ್ನೊಂದ ಹೇಳಿ. ನಾ ನಿಂಗ್ ಶಬಾದ. ಅಂತ ಹೇಳ್ತೀನಿ ಐ ಎಮ ಅ ಸೋ ಗ್ರೇಟ್ಫುಲ್ ಪರ್ಸನ್. ಟು ಯು ಹ್ಯಾವ್ ಇನ್ ಮ ಲೈಫ್ ಇದು ಹತ್ತ ಸಲಾ ಅಲ್ಲ ನೋರ ಸಲಾ ಹೇಳಿದ್ರೂ ನಾ ಕಡಿಮಿನೆ.
ನೀ ನನ್ ಲೈಫ್ನಾಗ ಇತ್ತೋಕಾ.
ಇಲ್ಲ ನಾ ನೀ ನನ್ನ್ ಕಡೆ ದ್ದಿದ್ದು.
ನಾ ನಿನ್ನ ಕಡೆ ಇದ್ದುದ್ದಕಾ.
ಯಸ್ ನೀ ನನ್ನ ಕಡೆ ಇದ್ದಿದೆ ಸೋ ಲಕ್ಕಿ ಟು ಹ್ಯಾವ್ ಇನ್ ಮೈ ಲೈಫ್.
ಏನು ಲಕ್ಕಿನೋ ಏನಪ್ಪಾ ನಾನಂತು ಆ ತರ.
ಯಾಕತ್ತಕೆಳ ನಂದು ಡ್ರೆಸ್ ವಾಶ್ ಮಾಡ್ಕೊಡ್ತಿ ನನ್ನ ಹೆಡ್. ಟ್ಟ ಪಂದ ಮಸಾಜ್ ಮಾಡ್ತಿಲ್ಲಾ ಲೈಕ್ ಪೇನ್ ಆಗ ಲೈಕ್ ಪೇನ್ ಆದಾಗವಾಪಾಸ್. ಲೆಗ ಮಸಾಜ್ ಮಾಡ್ತಿ ಎಲ್ಲಾ ಮಾಡ್ತಿ ನಾನೇ ಏನೋ ಮಾಡಲ್ಲ ನಾನೇ ಬಾಳ ದೊಡ್ಡ ಆಲಸ್ಯ ತಿಳಿ ಸೊ ನಮ್ಮ ಮಮ್ಮಿ ಸದ ಹೇಳಿಗ. ತರೈ ಇವರ ನಾನೇ ಲಕ್ಕಿ ಅಂತಾ. ಮೋಳಿ ನಾ ಕರೆ ಹೇಳ್ತೀನಿ ನಿನ್ನಂತ ಹುಡುಗೂನ ನಾ ಎಲ್ಲಿ ನೋಡೇ ಇಲ್ಲಾ. ಐ ಎಮ್ ಟೆಲ್ಲಿಂಗ್ ಹಾನೆಸ್ಟ್ಲಿ ಮೈ ರಿವ್ಯೂ. ಬೈ ದ ಯೂಸಿಂಗ್ ಕಾರ್ಯ ಯಾಪ. ಇದರದಿಂದ ನಮ್ಮ ಏನದು ಬಾಂಡಿಂಗ್ ಇನ್ನೊಂದ ಸ್ವಲ್ಪ ಸ್ಟ್ರಾಂಗ್ ಆಗ್ಲಿ ಅಂತ. ಆಶಿಸ್ತಾ ಮುಂದ ಇವತ್ತೇ ಇನೇನ ಓಪನ್ ಮಾಡ್ಬೇಕತಸ್. ತಾಟ್ ಮಾಡೆನಿ ಏನ್ ಆಗ್ತದ ಗೊತ್ತಿಲ್ಲಾ ಮುಂದ ಬಟ್
ಥ್ಯಾಂಕ್ ಯು.
ನನಗ ಯಾಕೋ ನಿನ್ನಿಂತ್ರನೇ ಸ್ಟಾರ್ಟ್ ಆಗ್ಲಿ ನಿನಿಂತ್ರನೇ ಇದು ಆಗ್ಲಿ. ನಿನ್ನಿಂತ್ರನೇ ಬರ್ಲಿ ಅದು ಅಮೌಂಟ್ನು ಈಗ ನಾ ಬಂದಿದ್ರೊಳಗ ಅದನ ನಿಂಗೆ ಕೊಡ್ಬೇಕಂತನೇ ತೀರ್ಮಾನ ಮಾಡೆನಿ. ಅದ ಎಷ್ಟ ಅ ನೂರೇ ಬರ್ಲಿ ಎರಡೇ ನೂರ ಬರ್ಲಿ ಮೂರೇ ನೂರ ಬರ್ಲಿ.
ಇಲ್ಲ ಕೇಳ ಅಮೌಂಟ್ ಡಿವೈಡ್ ಅಮೌಂಟ್ ಡಿವೈಡ್ ಮಾಡ್ಕೊಳೋದ ನೀ ಯಾಕ ಹೇಳತಿ.
ಅಂದ್ರೆ.
ಅಂದ್ರೆ ಅಮೌಂಟ್ ಹೆಂಗಿದ್ರು ಬಂದ್ ನಿಂತಲ್ಲೆ. ಎಲ್ಲಿದ್ರೂನು ಒಂದೆ ನಂದೇ.
ಹುವಾ ದೊಡ್ಡ ಗುಣ ದಟ್ಟ ಗುಣ ದೊಡ್ಡ ಗುಣ ಮೋಹನ್ ಇದು ನಮ್ದು ದಡ್ಡುಣ ದಟ್ಟು ಗುಣ ದೊಟ್ಟ ದಗುಣ
ಹಂಗೇನ ಇಲ್ಲ ನೀ ನಿಕಂದ್ರರು ಖುಷಿನೇ ನಂಗ ಖುಷಿನೇ ಆತರ ಏನು ಇಲ್ಲ.
ಹೌದು ಅಪ್ಪ ಮತ್ತೆ ನನ್ಗ ಏನು ತಿಳಿಯತಿಲ್ಲ ಇಲ್ಲಪ್ಪ ನ ಹೆಂಗ ಸ್ಟಡಿ ಮಾಡ್ಬೇಕಂತ ತಿಳ್ಯತಿಲ್ಲ ನಂಗ ತಲ್ಯಾಗ ನೂರಾ ಎಂಟ ಯೋಚನೆ ಬರ್ಲಿ ಅದು ನನ್ಗ ಏನ ಮಾಡ್ಬೇಕು ಏನಿಲ್ಲ ಏನು ಅರ್ಥಾನೇ ಆಗತ್ತಿಲ್ಲ.
ಯಾಕ
ಯಾಕೊ ಏನೋಲೆ ನಾ ಕುತ್ತ ಅಂದ್ರ ಸಾಕ ನಂಗ ಬ ತರ ಏನೇನೇ ಟೆನ್ಷನ್ ಆಗ್ಲಿಕತ್ತದ ಯಾರ್ಯಾರ್ದೋ ಬಗ್ಗೆ ಯೋಚನೆ ಬರ್ತಾವ. ಹಲೋ
ಯ
ನನಗ ತಿಳಿಲ್ಯಾಗತ್ತ
ನಿನ್ ಬಗ್ಗೆ ನೀ ನೀ ಮಾಡು ನಿನ್ ಫ್ಯಾಮಿಲಿ ಬಗ್ಗೆ ಮಾಡು ಭಾಕಿದವರದ ಏದಕ್ ಮಾಡ್ತಿ.
ಬಾಕಿದವರದು ಅತ್ತ ಅಂದಿಲ್ಲ ಅಪ್ಪು ನಾನು. ಅಂದ್ರ ಈ ತರ ನಂದ ಮುಂದ ಏನ್ ಮಾಡ್ಬೇಕು ಹೆಂಗ ನಾ ಎಕ್ಸ್ಪ್ರೆಸ್ ಮಾಡ್ಬೇಕು ಹೆಂಗ ಎಕ್ಸಾಮ ಕೊಡ್ಬೇಕ. ನನ್ ಕಡೆ ಮುಂದ ಲೈಫ್ ಸರ್ವೈವ ಮಾಡಕ್ ನನ್ನ ಕಡೆ ಆಗುತ್ತಾ ಇಲ್ವಾ ನಂಗ ಏನು ಅರ್ಥಾನೇ ಆಗತ್ತಿಲ್ಲ. ನಾ ಮುಂದ ಯಾವ್ದಾರ ಜಾಬ್ ನ ಮಾಡ್ತೀನಾ ಇಲ್ವಾ ನನಗೋಸ್ಕರ ಯಾವ್ದಾದ್ರು ಅದಾನ ಇಲ್ಲಾ ನಂಗೇನು ಏನು ತನ ಆಗತ್ತಿಲ್ಲ ನಾ ಏನ್ ಮಾಡ್ಲಿ ಟೈಮ್ ಫುಲ್ ಆಫ್
ಡಿಗ್ರಿ ಮು
ಡಿಗ್ರಿನ ಏನ್ ಮಾಡ್ಬೇಕಂತ ಹೇಳ ನ
ಡಿಗ್ರಿ ಮುಗಿಯವರೆಗೂ ತಾಳ್ಬೇಕು ತಾಳ್ಮೆ ಬೇಕ.
ಹಾ
ಅದಾದ್ಮೇಲ ನಿಂಗ ಒಂದ ಹೇಳಿನಿ ಜಿ ಪ್ಯಾಕ್ ಎಕ್ಸಾಮು ಬರಿಬೇಕ ಅತ್ತ ಹೇಳಿನಿ ಅದ್ರ ಬಗ್ಗೆ ಪ್ರಿಪರೇಷನ್ ಮಾಡ ಹೇಳೀನಿ.
ನೀ ಹೇಳಿ ನಾ ಇಲ್ಲಂತ ಹೇಳಕತ್ತಿಲ್ಲ ಬಟ್ ಅದು ನನ್ ಕಡೆ ಆಗುತ್ತಾ ಇಲ್ವಾನ್ನೋ ಭಯ. ಕೂಡ ಕಾಡ್ಲಿ ಕತ್ತದ ನೋಪಾ
ಆ ತರ ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಂಡು ಸ್ಟಡಿಗ ಇಷ್ಟು ಬೇರೆ ಪರ್ಪಸ್ಗ ಇಷ್ ಸ್ವಲ್ಪ ಟೈಮ ಫಿಕ್ಸ್ ಮಾಡಕೊಂಡ್ರೆ ಎಲ್ಲ ಆಗ್ತೈತಿ.
ಈ ಅಂದಷ್ಟ ಸುಲಭ ಅಲ್ಲ ಟೈಮ್ ಎಲ್ಲ ಸ್ಟಾತು
ಊರ್ಲಿಂದ ಬಂದು ಹದ್ನೈದ ದಿನ ಆತೈತಿ ಇನ್ನ ಒಂದ ಟೂ ಡೇಸ್ ಆದ್ರೆ
ಹಾಂ ಇನ್ನ ನಾ ಒಂದ ಅಕ್ಷರು ಸ್ಟಾರ್ಟ್ ಮಾಡಿಲ್ಲ ಅದ್ನು ನಿನ್ಗೂ ಗೊತ್ ತ್ತಲ ನಾ ಹೇಳಿನಿ ಎವ್ರಿ ಟೈಮ್ ಕಾಲ್ ಮಾಡಿದಾಗ ನಿನ್ಗೂ ಗೊತ್ತ ನಾ ಎಷ್ಟ ಚಂದಾ ಏನು ಓದಾನೆ ಕತ್ತಿಲ್ಲ ಅಂತ ಹೇಳಿ
ಹ್ಮ ಓದಕತ್ತಿಲ್ಲಾ ಈಗ ಏನಾಗೈತಿ ಎ ಸಾಯ್ತಾ ಆತೈತಿ ನಾಳೆನ
ನನ್ ಪರ್ಚೇಸ್ ಮಾಡ್ಬೇಕಂತ ಪ್ಲಾನ್ ಹಾಕಿನೀ. ಅಟ್ ಲೀಸ್ಟ್ ನನಗ ಬಿಗ್ ಅಮೌಂಟ್ ಬಿಗ್ ಅಮೌಂಟ್ ಬ ತ್ತಂದ್ರ ನಾ ಆಸ್ ಮಾಡ್ಬೇಕಂತ ಮಾಡೀನೀ.
ಆನ್ ಆನ್ಲೈನ್ ಕ್ಲಾಸ್ ಯಾವ ಚಾನಲ್ ಅದ.
ಅಲ್ಲ ಆನ್ಲೈನ್ ನೋಟ್ಸ್ ಕ್ಲಾಸ್. ಅಂದ್ರ ಅವರ ಆನ್ಲೈನ್ ನೋಟ್ಸ್ ಜಿಪ್ಯಾಡ್ ದ ನೋಟ್ಸ್ ಶಾರ್ಟ್ ನಾಗ ಬಿಟ್ಟಿರ್ತಾರ. ಈಗ ಅವ್ರ್ ಕಡೆ ಯಾರ್ ಕಡೆ ಅದಾರಲ್ಲ ಏನು
ನನ್ಗೂ ಸೇಮ್ ಕಣೋ ಇಲ್ಲಿ ನಂಗು ನೆಟ್ವರ್ಕ್ ಅದೇ ತರ ಕೇಳ್ಸಿಕತ್ತಾದ್ ಕಟ್ಟು ಕಟ್ಟು ಕಟ್ಟು ಯಾಕು ಅಂತ ನನ್ಗು ಅರ್ಥ ಆಗ್ತಾ ಇಲ್ಲ ಅಟ್ಲೀಸ್ಟ್ ನಾ ಮಾತಾಡಿದಾದ್ರೂ ನಿಂಗ್ ಫುಲ್ ಕೇೇಳಿಸತಾ ಉಂಟಾ
ಹ
ಜೂಮಿನ್ ರೂಮಿತ್ರ ಹೊರಗ ಹೋಗ್ಲಾ
ಹಲೋ
ಹ